ನನ್ನ ಧ್ವನಿ ಕೇಳುತ್ತಿದೆಯೇ
ಹಾ ಕೇಳಿಸ್ತಿದೆ
ನಮಸ್ತೆ
ನಮಸ್ತೆ
ಹೇಗಿದ್ದೀರಾ
ಚೆನ್ನಾಗಿದ್ದೀರಿ ನೀವು
ನಾವು ಚೆನ್ನಾಗಿದ್ದೇವೆ ಮನಲ್ಲಲ್ಲರೂ ಚೆನ್ನಾಗಿದ್ದಾರೇಯೇ
ಹಾ ಚೆನ್ನಾಗಿದ್ದಾರೆ ನಿಮ್ಮ ಮನೆಯಲ್ಲಿ
ನಮ್ಮ ಮನೆಯಲ್ಲೂ ಚೆನ್ನಾಗಿದ್ದಾರೆ ಏನು ಮಾಡುತ್ತಿದ್ದೀರಿ.
ಹ್ಮ್ ಕುತ್ಕೊಂಡಿದ್ದೀನಿ.
ಹೌದೇ ಎಲ್ಲಾ ಕೆಲ್ಸ ಎಲ್ಲಾ ಮುಗಿತೆೆ.
ಹಾ ಎಲ್ಲಾ ಮುಗಿತು ನಿಮ್ದು.
ನಮ್ಮದು ಏನುೂ ಮಾಡಲಿಲ್ಲ ಬಂದೆ ಯಾರೋ ಮನೆಗೆ ಬಂದಿದ್ದರು. ಅವರಿಗೆ ಟೀಯನ್ನು ಮಾಡಿಕೊಟ್ಟೆ ನಂತರ ಹೂವವನ್ನು ಬಿಡಿಸಿಕೊಂಡೆ ನಾಳೆ ಪೂಜೆಕ್ಕಾಗಿ ಈಗ ನನ್ನನ್ನ ಗೆಳತಿ ಆಗಲೇ ಕರೆಯನ್ನು ಮಾಡಿದಳು ಮಾತನಾಡಿದೆ ಈಗ ನಿಮಗೆ ಕರೆಯನ್ನು ಮಾಡಿ
ಹ್ಮ್
ಹ್ಮ್ ನೀವು ಬೆಳಗ್ಗೆಯಿಂದ ಎ ತಿಂಡಿ ಮುಂಜಾನೆ ಆಯ್ತು ಮಧ್ಯಾಹ್ನ ತಿನ್ನಲಿಲ್ಲ ಹಾಗೆ ಬಂದೆ ಸಮೋಸವನ್ನು ತಿ ದೆ ನಾನು ಈಗ ರಾತ್ರಿ ವೇಳೆಗೆ ಒಂದೇ ಬಾರಿ ಊಟವನ್ನು ಮಾಡುತ್ತೇನೆ. ನಿಮ್ಮದು
ನಮ್ಮದು ಆಯ್ತು ಮಧ್ಯಾಹ್ನ ಎಲ್ಲ ಅನ್ನ ಸಾಂಬಾರು ಮಾಡಿದ್ದೆ
ಹ್ಮ್
ಹಿಂದೆ ಇವ ಮೊಟ್ಟೆ ಸಾಂಬಾರ್ ಮಾಡೈತೆ.
ಹ್ಮ್
ಹಾ ಮುದ್ದೆಯನ್ನ ಮಾಡ್ಬೇಕು ನ ರಾತ್ರಿಗೆ ತಿಂತೀವಿ.
ಹೊಟ್ಟೆ ಸಾಂಬಾರು ಹೇಗೆ ಮಾಡಿದಿರಿ ನನಗೂ ಸ್ವಲ್ಪ ತಿಳಿಸಿಕೊಡಿ ನಾನು ಕಳಿಯುತ್ತೇನೆ.
ಚಿಕನ್ ಯಾವ ರೀತಿ ಮಸಾಲೆ ರುಬ್ಂತೀರೋ ಆತರ ಟೊಮೆಟ ಟೋ ಈರುಳ್ಳಿ ಕೊತ್ತಂಬರಿ ಕುದೀನಾ ಶುಂಠಿ ಕೊಬ್ಬರಿ ಎಲ್ಲಾ ಎಣ್ಣೆಯಲ್ಲಿ ಫ್ರೈ ಮಾಡ್ಬಾರು ಎಣ್ಣೆಯಲ್ಲಿ ಅಗರ್ಸ್ಕೊಂಡು ಮಿಕ್ಸಿ ಜರಲ್ಲಿ ಹಾಕೊಂಡು.
ಪರವಾಗಿಲ್ಲ ಹೇಳಿ ರುಬ್ಕೋಬೇಕು ಚೆನ್ನಾಗಿ ಒಂದೊಂದ್ಸರಿ ಆಗ ಆಗುತ್ತೆ ಹೇಳಿ ಆ
ರುಬ್ಕೊಂಡು ಆಮೇಲೆ ಮಾ ಮಲೆ ಈರುಳ್ಳಿ ಒಗ್ಗರಣೆ ಕಟ್ಟಟ್ಕೊಂಡು ಮಸಾಲೆ ಹಾ ಹಾಕಿ ಆಮೇಲೆ ಮೊಟ್ಟೆ ಬೇಯಿಸಿರ್ತೀರಲ್ಲ ಮೊಟ್ಟೆ ಸುಲ್ದು ಕೊಯ್ದು ಮೊಸಲೆ ಎಲ್ಲ ಕುದ್ದಿದ್ ಆದ್ಮೇಲೆ ಮೊಟ್ಟೆ ಹಾಕಿ ಸ್ವಲ್ಪ ಕುದ್ಸಿದ್ರೆ ಮೊಟ್ಟೆ
ಹೌದಾ ಇದು ಮೊಟ್ಟೆಯನ್ನು ಒಡೆದು ಹಾಕ ಹಾಕುತ್ತಾರೆ ಅಲ್ಲವೇ ಅದು ಹೇಗೆ
ಅದು ಒಬ್ಬೊಬ್ರು ಆಕ್ತಾರೆ ಒಬ್ಬೊಬ್ರು ಹಾಕಲ್ಲ. ಅಂದ್ರೆ ಮೊಟ್ಟೆ ಒಡ್ದು ಮೊಟ್ಟೆ ಒಡ್ದು ಅದೊಂದ ತರ ಮಾಡ್ತಾರೆ ಅದು ಫುಲ್ಲು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ಒಗ್ಗರಣೆಗೆ ಸ್ವಲ್ಪ ಜಾಸ್ತಿ ಒಗ್ಗರಣೆೆಗೆ ಹಾಕಿ ಮೊಟ್ಟೆ ಹೊಡೆದ್ ಅದು ಚೆನ್ನಾಗಿರುತ್ತೆ ಇದು ಅಂದ್ರೆ ಮುದ್ದೆಗೂ ಆಗುತ್ತ ಚೆನ್ನಾಗು ಆಗುತ್ತೆ ಅಂತ ಈ ತರ ಮಾಡ್ತಾರೆ
ಹೌದಾ ಹ್ಮ್ ನಾನು ಮೊಟ್ಟೆ ಪಲ್ಯ ಕೇಳಲಿಲ್ಲ.
ಹಾ
ಸಾಂಬಾರ್ ಮಾಡ್ತಾರೆ ಅಲ್ವಾ ಮೊಟ್ಟೆನ್ನು ಹೊಡ್ದಿ
ಹ ಅದು ಅದು ಗರೆ ಈ ರೋಟಿ ಆಮೇಲೆ ಚಪಾತಿ ಈ ತರ ಇರುತ್ತಲ್ಲ ಅ ದೋಸೆ ಆತರ ಆ ತರದಕ್ ಆ ತರದ್ ಕ್ಕ ಆಗುತ್ತೆ ಈ ಇದು ಸಾಂಬಾರ್ ಅಂದ್ರೆ ಮುದ್ದೆಗ್ ಆಗುತ್ತೆ ಅನ್ನಕ್ಕೂ ಆಗುತ್ತೆ ಮೆ ಎಲ್ಲದಕ್ಕೂ ಆಗುತ್ತೆ ಅಂತ ಈ ತರ ಮಾಡ್ತಾಳೆ ಮಸಾಲೆ ರುಬ್ಬಿ. ಹ್ಮ್ ನಿಮ್ಮ ಮನೆಯಲ್ಲಿ ಅಡ್ಗೆ ಏನ್ ಮಾಡ್ ಯರ
ನನಗೆ ಏನು ಮಾಡಿದಿರೆ ಗೊತ್ತಿಲ್ಲ ನಾನು ಮುಂಜಾನೆ ಹ್ಮ ಬೆಳಿಗೆ ಹಾಸ್ಟೆಲ್ ಅಲ್ಲಿ ವಸತಿ ನಿಲಯದಲ್ಲಿ ತಿಂದೆ ನಂತರ ಹಾಗೆ ಬಂದೆ ಏನು ಮಾಡಿದಾರೋ ಗೊತ್ತ್ ತಿಳಿಯಲಿಲ್ಲ ನನಗೆ. ರಾತ್ರಿಗೆ ಏನು ಮಾಡುತ್ತಾರೆ ಗೊತ್ತಿಲ್ಲ ರಾತ್ರಿ ಬೆಳ್ಳಿಗೆ ಏನು ಮಾಡುತ್ತ್ ರ ಅದನ್ನೇ ತಿನ್ನುತ್ತೇ ಏನೋ ಬೆ ಮುಂಜಾನೆ ಮಾಡಿರೋ ಸಾಂಬಾರೇ ಇರುತ್ತದೆ. ಆ ಸಾರುಗಿ ಮುದ್ದೆ ಮಾಡಬೇಕಾಗುತ್ತದೆ.
ಹ್ಮ್ ಅಮ್ಮ ಎಲ್ಲಾ ಏನ್ ಮಾಡ್ತಿದ್ದಾರೆ?
ಅಮ್ಮ ಕೆಲಸಕ್ಕೆ ಹೋಗಿದ್ದಾರೆ ಇನ್ನೂ ಬರಲಿಲ್ಲ. ತಂಗಿ ಪರೀಕ್ಷೆ ಬರಿಯಲಿಕ್ಕೆ ಹೋಗಿದ್ದಾಳೆ. ಅವಳಿಗೆ ಎರಡೂ ಎರಡು ಗಂಟೆಯಿಂದ ಐದೂವರೆ ವರೆಗೂ ಅನ್ಸುತ್ತದೆ ಪರೀಕ್ಷೆ. ಐದೂವರೆ ನಂತರ ಅಲ್ಲಿಂದ ಬರೋದಕ್ಕೆ ಒಂದು ತಾಸು ಆಗುತ್ತದೆ.
ಹ್ಮ್
ಪೇಟೆಯಿಂದ ನಮ್ಮ ಊರಿಗೆ ಬರುವುದಕ್ಕೆ‌. ರಾತ್ರಿ ಆಗೇ ಬಿಡುತ್ತದೆ ಅಜ್ಜಿನೂ ಕೆಲಸಕ್ಕೆ ಹೋಗಿದ್ದಾರೆ. ತಾತ ಹೊರಗಡೆ ಏನೋ ಕೆಲಸವನ್ನು ಮಾಡುತ್ತಿದ್ದಾರೆ. ನಿಮ್ಮ ಮನೆಯಲ್ಲಿ ಏನು ಮಾಡುತ್ತಿದ್ದಾರೆ?
ನಮ್ಮ ಮನೆಯಲ್ಲಿ ನಮ್ಮ ಮಾವ ಇನ್ನೊಬ್ ಮಾವ ಹುಡುಗರು ಎಲ್ಲಾ ತೋಟಕ್ ಕ್ಕೆ ಹೋಗಿದ್ದಾರೆ ನಾನು ನಮ್ಮತ್ತೆ ಮನೆಲ್ಲಿ ಇದ್ದೀವಿ.
ಹೌದೇ ಹುಡುಗರೆಲ್ಲಾ ತೋಟಕ್ಕೆ ಕಳಿಸಿದ್ದೀರಿಯೇ?
ಹಾ ತೋಟಕ್ಕೆ ಕಳಿಸಿದೀರಿ.
ಅವರು ಏನು ಕೆಲಸ ಮಾಡುತ್ತಾರೆ ತೋಟದಲ್ಲಿ?
ಹೂವ ಕೀಳೋದು ಪ್ರಾಕ್ಟೀಸ್ ಆಗ್ಲಿ ಹೂ ಅಭ್ಯಾಸ ಆಗ್ಲಿ ಅಂತ ಕಳಸ್ತೀನಿ. ಸಾಂಕ್ಯಾಲ ಟೈಮ್ ಸಂಜೆ ಟೈಮ್ ಹ್ಮ್ ಹಾ ಕೊಯುತ್ತಾರೆ ಅಭ್ಯಾಸ ಆಗ್ಲಿ ಅಂತ ಕಳಸ್ತೀನಿ.
ಕಿಟ್ಟಿನಲ್ಲಿ ಕೈಯುತ್ತಾರೆಯೇ.
ಹ ಚಿಕ್ಕ ಹಬ್ಬಕ್ಕೆ ಹ ಚಿಕ್ಕ ಡಬ್ಬಿ
ಹ್ಮ್ ಈ ಹೂವ ಯಾವ ತರ ಹೂವ ಬೆಳಿತೀರಾ?
ಹ್ಮ್ ಹ್ಮ ಅದನ್ನ ರೋಸ್ ಅಂತಾರೆ ರೆಡ್ ಕಲರ್ ರೋಸ್
ಕೆಂಪು ಕಲರ್
ಹಾ ಕೆಂಪು ಕಲರ ಹಾ ಕೆಂಪು ಬಣ್ಣದ್
ಹ ಹ ಹ ಸರಿ ಎಷ್ಟು ಎಷ್ಟು ಇದಕ್ಕ ಹಾಕಿದ್ದೀರಿ ಜಮೀನಿನಲ್ಲಿ ಎಷ್ಟು ಇದಿಕ್ಕೆ
ಒಂದು ಕಾಲ್
ಹೌದೇ ಗುಂಟೆ ಒಂದು ಕಾಲ್ ಗುಂಟ್ ತೇಗ ಪೇಟಿ ಆ ಹ ಬೆಲೆ ಇದೀಯೆ ಅದಕ್ಕೀಗ ಹೂವಕ್ಕೆ
ಓ ಹೂವಕ್ಕೆ ಕಮ್ಮಿ.
ಹೌದೇ ಎಷ್ಟು ಬೆಳೆ ಹೋಗುತ್ತಿದೆ ಈಗ.
ಹ ನೂರ್ ಮೂವತ್ತು ನೂರ್ ನಲ್ವತ್ತು ಆತರ ಹೋಗುತ್ತೆ. ರೋ ಹ ರೋಸ್. ಇದ್ ಮಾತ್ರ ಆತರ ಹೊತ್ತೆ ಚಾಮಂತಿ ಆತರ ಎಲ್ಲಾ ಅವು ಐರೈಟ್ ನಾನೂರ್ ಮೇಲೆ.
ಚಾಮಂತಿ ನೀವು ಚಾಮಂತಿ ಹಾಕಿದ್ದೀರಿ.
ಚಾಮಂತಿ ನಾವ್ ಹಾಕ್ಲಲ್ಲಿ.
ಹಾಕಬೇಕಿತ್ತಲ್ಲವೇ ಹಾಕಿದ್ದರೆ ಒಳ್ಳೆ ಲಾಭವಾಗುತ್. ತಿತ್ತು ನಿಮಗೆ.
ಇತ್ತು ಜಾಗ ಇಲ್ಲ
ಹಾಕಿರುವಂತ ಹಾಕಿರುವಂತಹ ಬಂಡವಾಳಕ್ಕೆ. ಎರಡು ಪಟ್ಟು ಜಾಸ್ತಿ ಬರುತ್ತಿತ್ತು ಎರಡು ಪಟ್ಟು. ಪಟ್ಟೇನು ಮೂರು ಪಟ್ಟೆ ಜಾಸ್ತಿ ಬರುತ್ತಿತ್ತು ಹ.
ಚಾಮಂತಿ ಬೆಳದಿರ ಅವ್ರಗೆ ಆ.
ಚಾ ಕುಡಿದಾರ.
ಹೂ ಆಯ್ತು ಚಾ ಕುೂಡ್ದ ನಿಮ್ದು.
ನಮಗೆ ಅಭ್ಯಾಸವಿಲ್ಲ.
ಹೂ
ಹೂ ಏನು ಹೇಳೇಲಿಕ್ಕೆ ಬಂದಿರಲ್ಲ ಹೇಳಿ.
ಅಲ್ಲ ಚಾಮಂತಿ ಬೆಳದಿರೋರ್ಗೆ ತುಂಬಾ ಲಾಭ.
ಹೌದೌದು.
ಅವ ವೈಟ್ ಚಾಮಂತಿ ಇಡೀ ಅಲ್ವಾ ವೈಟ್ ಚಾಮಂತಿ. ಮೊನ್ನೆ ಆಹ ಸಾವಿರದ ಮೇಲೆ ಹೋಗಿತ್ತು. ಒಂದು ಕೆಜಿ ಸಾರದ್ಮೇಲೆ ಒಂದು ಕೆಜಿ ವೈಟ್ ಒಂದು. ಕೆಜಿ. ಸಾವಿರದ ಇನ್ನೂರು ಸಾವಿರದ ನೂರು ಒಂಬೈನೂರು. ಆತರ ಹೋಗಿತ್ತು ನಿನ್ನೆ ಅಲ್ದ ಮೊನ್ನೆ.
ಹಾ ತುಂಬಾ ಯಾರು ಕೇಳ್ಕೊ ಬಂದಿದ್ದಾರೆ ದೇವರ. ಸ್ಂತವಊರಷ್ಟೇ ಬೆಳೆದಿರುತ್ತಾರೆ ಹೂ
ನೀವು ಹ ಬೆಳಿ. ಬ್ಣಾಗ ಚಂತ. ಹಳದಿ ಕಲರ್ದುು ಅಷ್ಟೇ ನಾನೂರು ಮೇಲೆನೆ ಹೋಗಿತ್ತು ಹಳದಿ ಕಲರು ಆಮೇಲೆ. ಹೌದಾ ನೆರ್ಲೆಯನ್ನಿಡು ಕಲರು.
ಹೂ ಹೂ
ಆತರ ಚಾಮಂತಿಯಲ್ಲಿ ಅವು ನಾನೂರ್ ಮೇಲೆ ಐನೂರ್ ಮೇಲೆ ಹೋಗಿತ್ತು ರೇಟ್. ಈ ರೋಜ್ ಮಾತ್ರಾನೇ ಇ. ನೂರ ಮೂವತ್ತು ನೂರ ನಲ್ವತ್ತು ನೂರ ಎಂಬತ್ತು.
ಮುಂದಿನ ಬಾರಿ ನೀವು ಏನಾದರೂ ಹಾಕಿದರೆ ಎರಡನ್ನು ಹಾಕಿ.
ಹಾ ಎರಡನ್ನುೂ ಆಗ್ಬೇಕು ಜಾಗ ಇಲ್ಲ ಅಂತ ಸುಮ್ನೆ ಇದ್ದಾರೆ ಅಷ್ಟೇ.
ಬೇರೆ ವಾರಕ್ಕೆ ವರ್ಷಕ್ಕೆ ಆತ್ರರ ಕೊಡ್ತಾರಲ್ಲವೇ.
ಕೇಳ್ಬೇಕು ಕೇಳ್ತಾ ಇದಾರೆ ಯಾರು ಕೊಡ್ತೀವಿ ಬಿಡ್. ಹತೀರಾ ಅಂತ ಏನು ಹೇಲಿಲ್ಲ. ಹ ಏನ್ ಮಾಡ್ತಾರ ಗೊತ್ತಿಲ್ಲ ಕೇಳ್ತಾ ಇದ್ದಾರೆ ಮಾಡ್ಬೇಕು. ಅಂತ ಅವರು ಹಿಂದೆ ಮುಂದೆ ನೋಡ್. ಹತಾ ಇದ್ದಾರ ಕೂಡ ಅದಕ್ಕೆ ನೋಡ್ಬೇಕೇಕ್ ಮುಂದೆ ಏನ್ ಮಾಡ್ತಾರೋ ಅಂತ.
ಹೌದೇ.
ಹಾ.
ಕೇಳ್ ನೋಡಿ ಕೊಟ್ರೆ ಮಾಡ್ಕೊಡಿ ನಿಮಗೂ ಲಾಭವಾಗುತ್ತದೆ. ಭವಿಷ್ಯಕ್ಕೆ ನಿಮ್ಮ ಮಕ್ಕಳಿಗೆ ಎಲ್ಲ ಆಗುತ್ತದೆ. ಹ್ಮ್ ಮುಂಜಾನೆ ಅಡಗೆ ಏನೋ ಮಾಡಿದ್ದೀರಿ ನೀವು.
ಮುಂಜಾನೆ ಹ್ಮ. ಅಣ್ಣ ಸಾಂಬಾರ್ ಇದ ರಸಂ ಮಾಡಿದ್ದೆ ಟೊಮೆಟೊ ರಸಾ ಆ ಬಸ್ಸಾರ್ ಇತ್ತು ಅದಕ್ಕೆ ಮುದ್ದೆ ಮಾಡ್ದೆ ಬಾಕ್ಸ್ ಗೆ ಹುಡುಗುರಿಗೆ ಬಾಕ್ಸ್ಗೆ ಮಕ್ಕಳಿಗೆ ಟೊಮೆಟೊ ರಸಾ ಆ ಹಾ ಅನ್ನ ಮಾಡಿದ್ದೆ
ಬರುವುದು ಸಿದ್ದ
ಹಾ ಒಬ್ಬ ಸ್ಕೂಲ್ ಹೋಗ್ತಾ ಇದ್ದಾನೆ ಇನ್ನೊಬ್ ಒಬ್ಬ ಅಂಗನವಾಡಿ ಸ್ಕೂಲ್ ಅಲ್ಲಿ ಆ
ಅಂಗನವಾಡಿ ಶಾಲೆ ಇ
ಹಾ ಅಂಗನವಾಡಿ ಶಾಲೆಯಲ್ಲಿ.
ಹ್ಮ ಅಂಗನವಾಡಿ ಶಾಲೆಗೆ ಹೋದರೆ ಅವನು ಅಳುವುದಿಲ್ಲವೇ ಅಮ್ಮ ಬೇಕು ಎಂದು.
ಹ ಒಂದು ವಾರ ಅತ್ತ ಆಮೇಲೆ ಅಭ್ಯಾಸವಾಗೋಯ್ತು. ಮಕ್ಕಳ ಎಲ್ಲಾ ಇದ್ರು ಅಲ್ವಾ ಪೋ ಒಂದ್ ವಾರ ಅಮ್ಮ ಬೇಕು ಅಮ್ಮ ಬೇಕು ಅಂತ ಅತಕ್ಕೊಂಡ ಅತಕ್ಕೊಂಡ ಇದ್ದ ಆಮೇಲೆ ಮಕ ಲ್ಲಾ ಎಲ್ಲಾ ಜಾಸ್ತಿ ಬರ ಜಾಸ್ತಿ ಬರ ತಾ ಇದ್ರು ಆದ್ರನಿಂದ ಮಕ್ಕಳ ಜೊತೆ ಬೆರ್ದು ಈಗ ಅವನೇ ಹೋಗ್ತಾನೆ ಅಳ್ಳೋದಿಲ್ಲ ಏನಿಲ್ಲ.
ಹೌದಾ
ಹ
ಸರಿ ಸ ಕಳಸಿ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿಸಿ ನಿಮ್ಮ ಮಕ್ಕಳಿಗೆ.
ಹಾ ಕೊಡಸ್ತೀನಿ ನಮಗೂ ಅದೇ ಬೇಕಾಗಿರೋದು ವಿದ್ಯಾಭ್ಯಾಸ ಬೇಕ ಕ್ ಅವ್ರಗೆ ನಮ್ ತರ ಆಗ್ಬಾರ್ದು ಅನ್ನೋದು ನಮಗೊಂದು.
ಹಾ ಹೌದ ಸರಿ ನಾನು ನಂತರ ಕರೆಯನ್ನು ಮಾಡುತ್ತಿದ್ದೇ. ನೆ ನಮ್ಮ ಅಮ್ಮಈಗ ಬಂದಿದ್ದಾರೆ.
ಹ್ಮ್ ಸರಿ ಧನ್ಯವಾದಗಳು ಹ್ಮ್.